ಹಲೋ.
ಹ ಆರಾಮಲ್ಲವಾ.
ಆರಾಮ ಅವ ಮೇಡಮ್ ಅರ. ಹ್ಮ ಆರಾಮ್ರೀ ಮೇಡಮ್ ಅರ
ಆರಾಮ ಅದಿಲ್ಲ.
ಆರಾಮ್ ಹ ಹ್ ನಿಮ್ ಮಾಲಾಕ್ರ ಆರಾಮ್ ಆದಾರಿ.
ಹ್ಮ
ಪ್ರಿಗೋಡ್ ಮಲ್ಲಿ ಹ ಮಾರ್ಲ್ಯವ ಇದು ಮಾರ್ಲ್ವೆ ಅಂತೀನಿ ನೋಡೆಯವ ಒಡಗೇರಿ ಮಾಲಕ್ರ ಆರಾಮ್ ಅದರ ಏನ್ರಿ.
ಹಾ ಆರಾಮ್ ಅದಾರೀ ಅವ್ರು.
ಹ್ಮ್ ಹ್ಮ್ ಶಾಲಿ ಎಲ್ಲಿ ಹಚ್ಚಾರೀ ಮಾ ಸಣ್ಣ ಮಾಲಕ್ರ ಆರಾಮ್ ಅದರೇನ್ ಅಂತಿನ್ರೀ.
ಹ ಸಣ್ಣ ಮಾಲಾಕ್ ಆರಾಮದನ್ರಿ ಅವ್ನೇಏನ್ರರಿ ನೆಳ್ಳಾಗ ಇರ್ತಾನ.
ಹ್ಮ ಹ್ಮ್
ಅಲ್ಲಿ ಓದ್ತಾನ ನಮಗ್ ನೋಡ ಬಿಸಲಾಗ ತೇಕದ.
ಮತ್ ಬಿಸಲಾಗ ಹೊ ಈ ಸದ್ ನೆಳಗ್ ಓದಿನ ಅಂದ್ರ ನಾಳೆ ನಮ್ಮನ್ ಕುಂದೂರ್ಶ ಹಾಕ್ತಾನ್ ತೋರಿ.
ಹ್ಮ್ ಕುಂದರ್ಸೆ ಹಾಗ್ತಾನ ತೆಲಿ
ಹ್ಮ್. ಯಾಕ ಕಡಿತೇ ಒಂದ್ ನಾಗಪ್ಪಂದ ಒಂದ್ ಇಟ್ಟ ಕೊಳ್ತಾನಲ್ ನೋಡ ಎಷ್ಟ ಚೆಂದ ನಗತಾಳ.
ಇಲ್ಲ ನಾಕ ದಿನ ಇಟ್ಟಕೊಂಡ ಇರ್ತನ ಅನನ ನಗು ಬಂದದ ಅಲ್ಲ ಕ
ಹಾ ನಾಕ್ ದಿನ ಇಟ್ಕೊಂಡ್ ಕಲತನ್ ಅಂದ್ರ ಉಮ್ಮೆಶ್ ಆಗ್ಯದ ಜಗ್ಗ.
ಹ್ಮ್ ಹಂಗಂದ್ರ ಇದ ನಾವ ಏನನ್ನೊಂದ್ ಗ ಸಿಟ್ಟ ಬರ್ತದ.
ಸಿಟ್ಟ ಬರ್ತ.
ಮಾರಿ ನೋಡ ಹೆಂಗದ.
ಹ ಹೊಲ್ದಾಗ ಮನ್ಯಾಗ ಪಾಲ್ ಕೊಟ್ರ ಅಂದ್ರ ಗೊತ್ತತದ ನಾಕದಿಂದ. ಹ್ಮ ನಮಗೆನ್ ಮಾಡ್ತಿ ಈಗೆನ್ ಗಾಳಿ ಬೀಸ್ತದ ಒಯ ಕುಂತ್ರತಿ.
ಹ್ಮ್
ಗಾಳಿ ಬಿಸ್ತದ ಕುಂತ್ರ ಆತ್ ನೋಡ್ ನಗ್ತಾರ ಜನ ನಾಕ್ ದಿನ ಬರ್ರಿ ಅಂತ್ ಕೆ.
ನಾವ್ ಬರ್ತಾರಂದ್ರ ಬಾ ಅನ್ನ ಸಿಟ್ಟ ಬರ್ತದಂತ ನಾವೇ ಹೋದ್ರ ಆಯ್ತ್ ಅಲ್ಲಿಗಿ.
ಮಾಡಿಗೆಸಿ ಉಂಡ ಬರಕಂತ್ರಿರೆವ್ವ.
ಹ್ಮ್ ನಯ್ಯೋ ಮಾ ಯಾಕ ಹೋದಾರೆಲ್ಲಾ ಮಾಡಿ ಉಂಡುಕ್ ಹೋತಾರೆನಾ ನೀವ್ ಮಾಡ್ ಇಟ್ಟಿದ ಉಂಡ್ ಉಂಡ ಕುಂದ್ರೋರ ನಾವ್.
ಹಂಗೆ ನಿಮ್ ಕರಕಂದ ಕುನ್ಸಾಕ್ ಓಯ್ತವೆನ್.
ಹ್ಮ ಮತ್ತೆ ನಾವ್ ಮಾಡಾಕ್ ಯಾಕ ಅಲಗ್ಯಕ್ ಹೋಗಮ್ ನಾವು. ಮಾಡಂಗಿತ್ತ ಅಂದ್ರ ಇಲ್ಲಿ ಇರಂಗನ್ ನಮ್ಮ ಊಂದಿಂದ ಬಂದ್ರ ಕುಂತ ಬಿಡ್ತಾರ ಯಾಕ ಕುಂತ ಉನಂಗ ಇತ್ತ ಅಂದ್ರ ಮಾಡಸ್ತಾನ ಹ್ಮ ಕುಂದ್ರ ಕುಂದ್ರಬೇಕಾಗ್ತದ ಮಾಡದ್ರ ಮಾಡಬೇಕ ಆಗ್ತದ ಓಡಂಗ ಓಡ್ಬೇಕಾಗತದ. ಏನಿಲ್ಲವಾ. ಮತ್ತ ಅವ್ರ ಅನಿಲ್ ಬಿಟ್ರ ಅ ಹೆಂಗ
ತ
ಹ್ಮ ಯಾಕ್ ತಗ ಮೋ ನೋಡನ್ ತಗಸಲ್ಲಕ್ಕ
ಹ್ಮ ಅವಗಿಟ್ಟ ಮಾಡ್ಯಕದ
ಅವನೇ ಮಾಡ್ಯಾಕ್ತಾನ ನಮ್ಗ ನಾವೇ ಯಾವಾಗ ಮಾಡ್ಯಾಕ್ತತಿವ ನೋಡಂಗ ಗೊತ್ತತ. ಹ್ಮ ಏನ್ ಮಾಡ್ತಾನ ಅವ ಮಗ ಗಪ್ಪನ ಕುಂದಾರ್ತನ ಹೋಗಿ ಹ್ಮ
ಚಾಂಜಿಕ್ ಮಾಡಿರಿವ
ಹಾ ರೊಟ್ಟಿ ಮಾಡನ ಸುಮಾ ಖಂಡ ಮಾಡಿವಿ. ಆ ರೊಟ್ಟಿ ಮಾಡಿವಿ ಕುಂತೀ ನೋಡ ಈಗ.
ಹ್ಮ ಹಾ ನಾವು ಮಡಿ ಅವ ತಂದಿದ್ದು ತೊಂದರ
ಹ್ಮ
ಮಾಡಗೇಶನ್ ಚಪಾತಿಗ ಹಿಟ್ಟ ನಾದಿ ಬಂದಿವಿ ಹೋಗಿ ಮಾಡ್ಬಕ ನೋಡ ಆಯತಿ ಏನಂತ ಮಾತಾಡ ಕಸಿಂದ ಹೋತನವ ಮನ್ನೇ ಹಚ್ಚಿದೀವ ಎತ್ತ ಇಲ್ಲ ನೀವು. ಇವತ್ತ ಎತ್ತಿರ ನೋಡ.
ಆ ನೋಡಿಲ್ವ ಅಂದ್ರ.
ಹ್ಮ
ಈಗೆಲ್ಲ
ಮಕ್ಕಳ ಎಲ್ಲಿ ಕಲ್ಸಿದ ಸಣ್ಣ ಹುಡುಗರ್ನಾವು ಹೆಣ್ಣ ಹುಡಗಿಯಾರನ
ಅಲ್ಲೇ ಊರಾಗ ಹತಾರ
ಹೌದನ
ಅವ್ರಿಬ್ರು ಅಲ್ಲೇ ಊರಾಗ ಹೋತಾರ ಅಂಬ್ರೇಶ ಊರಾಗ ಆದಾನ.
ಹ್ಮ ಊರಾಗ ಏನ್ ರೊಕ್ಕಸಾಲ ಏನ ಗರ
ಎ ಗರ್ಮೆಟ್ ಸಾಲೆ
ಏ ಗೌರ್ಮೆಂಟ್ ಸಾಲಾಗಿ ಏನ್ ಕಲ್ತಾರಗೆ
ಇವ ಏನ್ ಮಾಡ್ಬೇಕ ಮನ ನಾವ್ ಬಾಡ್ರದಿ.
ಏ ಬಡ್ರ ಮಾಡ್ಯದ್ಮೇಲ ಮಾಡ್ಯ ಕಟ್ಟಿಕಸನ್ ಬಡ್ರ
ಅಲ್ಲ ಮತ್ ನಿಮ್ಮಟ ಸಾಹಕಾರ ಅದ ಏನ್ ನಾವು.
ನಿಮ್ಮ ಊರಿಗ್ ಬರ್ತಿವ ಅಂದ್ರ ನಗ ತ್ರಿ ನಮ್ಮ ನಮ್ಮಊರಿಬ್ಬರ್ತಾರ ಅಂದ್ರ ಅಯ್ಯ ಹಂಗ ಅನಬ್ಯಾಡ ನೀವ ಅಂತೀರಿ ಮತ್ತ ನೀವ್ ಅಂತಾರ ಅಂತೀನ
ಹ್ಮ ಮತ್ತ ಹಂಗ ಅನ್ಬಾರ್ದ ಮತ್ತ
ಮತ್ತತ ಆಟ ಗಟ್ಟಳರ ಅದ್ರರಿ ಬಡ್ರನ ನೀವು
ಹ್ಮ ನಾವೇನ್ ಸುಮ್ಮ ಬಡ್ರದೀವಿ.
ಹಾ ಬಡ್ರ ಇದ್ದಾರಲ್ಲಾ ಬರಿ ಒಂದ್ಗಳೇ ನಗದು ನಾ ಬರ್ತಿವ ಒಂದ ನೀವ್ ಬರ್ತಿರಿ ಏನ ಒಂದ್ಗಳೆ ಸಿಟಿಗೆರ ಹ್ಮ್ ಮಾ ಉ ಏನುಲ್ಲಇವ್ ನಾಯಕ ನಮ್ಮಯವ್ವ
ಹ್ಮ್ ಮತ್ತ
ಹ್ಮ್ ಬಿತ್ತಿರೆವು ಅಲ್ಲಪ್ಪಲ್ಲ
ಹಾ ಬಿದ್ದಿ ನೋಡ್ ಸನ್ನ ಹತ್ತಿ ಹಾಕಿವಿ
ಏನ ಹತ್ತಿ ಮತ್ತ್ ಏನೇನ್ ಹಾಕಿರ ನಾವ್
ಅತ್ತಿ ಆಯಟ ಹಕಿವ ಪಾಕಿಡಿ ಚಜ್ಜ ಹಾಕಿವಿ ಒಂದೆಡ್ ತೊಗರಿ ಹಾಕಿವಿ ಒಂದೆಡ್ ಇವು ಚಛೊಲದ ಮಳಿನೇ ಇಲ್ಲ
ಬೋರ್ ಪರ್ ಹಾಕ್ಸಿರಿ ಏನ್ ಮಾಡ್ರವ ನಮ್ಮ್ಂತ್ ಏನಿಲ್ಲ ನೋಡ್
ಯಾ ಬೋರ್ ಇಲ್ಲ ಏನಿಲ್ಲ ಅದು ಬಾಯಿ ನೀರನೆ ಇಲ್ಲ
ಹ್ಮ್ ಮತ್ತ ಬೋರ್ ಹಾಕ್ಸ್ಬೇಕ್ರಿ ಇಲ್ಲಗೆ
ಇವ ಒಬ್ಬೋರ್ ಹಾಕ್ಸಿದೀವಿ ನೀರ ಬುಡ್ಲಿಲ್ಲ
ಓವಾ
ಹ್ಮ್ ಯಡ್ ಬೋರ್ ಹಾಕ್ಸಿದೀವಿ ನೀರ ಇಲ್ಲ ಹೋಲ ಹಾಕ್ಸಿದೀ ಅದ್ರಾಗ ಕೊಲ್ಲತ್ ಒಂದು ತಟ್ಟಿದ್ವ ಅಲ್ಲಿ
ಹ್ಮ್ ಕೊಲ್ಲ ಚೊಲೋ ಬರ್ತ ಅಂತಾರ ಅಲ್ಗೆ ನೀರು
ಒಂದ್ರ ಒಳಯಕ್ ಇಳಿಸಿನೋದು
ಹ್ಮ ಒಳೆ ಕೊಡ್ಸ್ಬೇಕಾಗಿತ್ತು ಇಲ್ಲಿ ನೋಡು ಇವರು ಬ್ಯಾೇಕಡದ ರೋಡ್ ಹಚಾರ ಎಂಟ್ನೂರ್ ಪುಟ ಏನ್ ಏಳ್ನೂರ ಹುಡ್ಕ್ಯಾ ರ್ ಅಂತ ನೀರ್ ಮನಾರದ ಆರ್ ಎಕರೆ ಇತ್
ಇವ್ ಕ ಇದು ಎಲ್ಲ ಓಡ್ಸ ಹಚ್ಚಿದ್ವಿ ಅವು ಯಾಕನಾ ಕಲ್ ತಡತಲ್ಲ ಒಳ್ಯಕ ಆಗಿಲ್ಲ ಅವ ಆದ್ರ ನ ಮತ್ತೆ ಇದೊಂದ ಹೊರ್ಸ್ಬಿಟ್ಟು ಮಾತ್ ಮುಂದಕ್ ಓಡ್ಸ್ತಿ ಅಂತ ಹೇಳಾರ ಹೊಡ್ಸಿದ್ರೆ ಹತಿ ಹೊ ನೀರುಲ್ಲ ಏನಿಲ್ಲ ಬಾಳ ಹತ್ ಎಲ್ಲಾ ಚಲೋ ಅದ
ಚಲೋದ ಇಲ್ಲಿನ ಕುರ್ಯಾರ ನೀರಾವರಿ ಅದ ಚಲೋದ ನಮ್ ಮುದ್ ಅ್ರ ಏನಿಲ್ಲ ನೋಡ್ ಬಾಡಿ ಇಕೊಂಡ್ ನಿಂತಾವ ಏನ್ ನೋಡ್ಬೇಕ ಎಲ್ಲಿ ಬೊರಕ್ಸಮೇ ರೊಕ್ಕ ಕೊಡ್ರ ಬೀಗರು
ಅಯ್ಯೋ ನಿಮ್ಗೆ ಏ ಕಮ್ಮಿ ಐತದ್ರೆ ಯವ್ವ್
ಯಾಕ ಸಾಲ ಮಾಡ್ಕೊಂಡ್ ಕುಂತೀವಿ ನಾವು
ರಘುಡಗ್
ಏನಿಲ್ಲವೋ ಯವ್ವ ಇದ್ರೇನು ನೀ ಹೇಳದ ಬೇಡ ನಾವೇ ಹಾಕ್ಸಿ ಬಿಡ್ತಿದ್ದೀವಿ
ಹಂಗೆಲ್ಲಾ ನೆಗ್ಬಡ್ರಿ ಎಲ್ಲಾ ರಗೂಡಗು
ಏನಿಲ್ಲ ತಾಯಿ ನಮ್ಮ್ ಮಕ್ಳ ನೋಕ್ರ ಪಕ್ರ ತೊಂದ್ರ ಅಂದ್ರ ಆಾಸಿದ್ರತಿ ಅಂತ ಮಾಡಿವಿ ಏನವ ಯವ್ವ ಇನ್ನನ್ ಆತದ ಏನಿಲ್ಲ ಈಗ ನೋಡಿ ಇದ್ರ ಪೋಸ್ಟ್ ಬಿಟ್ರಂತ ಟೀಚರ್ ಗಳು ಪೋಸ್ಟ್ ಇ ಸಾಲಿನ ಮುಗ್ಸಿಲ್ಲ ತಪ್ಪು ಯಾವ್ದ್ ಮುಗಷ್ಯಾನ ನೋಯವ್ವ ಎಕ್ಸಾಮ್ ಪಕ್ಸಾಮ್ ಇರ್ತಾವ ಡಿಗ್ರಿ ಮುಗಸಿ ಬಿ ಎಡ್ ಮುಗಸ ಬಕ್ಂತ
ಅವನು ಹೋಗ್ಯನಾವ್ಯ್ಯಏ ಮಾಡ್ತಾನ
ಹ್ಮ್ ಹ್ಮ್ ಎಸ್ ಐ ಪೋಸ್ಟ್ ಬುಟ್ಟಾರಂತ ಹೇಳ್ತಾರಪ್ಪ
ಓದ ಬೇಕಲ್ಲ ಹಾಟು
ಹ್ಮ ಓದ್ಬೇಕವ ಓದ್ಬೇಕು ಮತ್ತ ರೊಕ್ಕ ನಡ್ದದಂತಾರ. ಯಾವಾಗ
ಯಂಗ್ ಆತದ ನಾವ್ ಯವ್ವ.
ಹೆಂಗ್ ಆತದ ನೋಡವ್ರ ಅವ್ರ್ ಹಣೆಬರ ನೋಡವ.
ಹ್ಮ್ ಅದ ಗೌರ್ಮೆಂಟ್ ಅನ್ನ ಉಣೋದಿತ್ತಂದ್ರ
ಹ್ಮ್ ಉಣೊ ಋಣ ಇದ್ರೆ ಆತದ ನೋಡ್.
ಹ್ಮ್ ಒಂದ ಪರ್ಸು ಇಲ್ಲೇ ಅವು ಹೊತಾನೆನೂ ಅವನು.
ಇಲ್ಲೇ ಓದ್ತಾನ ಯವ ಹೊಬಂಕ್ ಅಂತ ನಾನನು ಓದ್ತಿನಿ ಓದ್ತೀನಿ ಅಂತಾನ ನಾವೇ ಬುದ ಹೊಟ್ಟದ ಕೊಡದದಪ್ಪ ಅಂತ ಮತ್ತೆ ಕಡೆ ಮತ್ತೆ ಅಡ್ತಾಳ ಮನ್ಯಾಗ ಯಾವದ ನೀರು ರೆಡಿ ಕೈಬಾಗ ಹ.. ಅಕ್ಕಾ ಆ ಕಡೆ ಹಿಂದ ಕಡೆ ಹೋಗಕತಿಪ್ಪ ಎಪ್ಪ ಐತಿ ಎಣ್ಣೆ ಪಣ್ಣ ಒಡೆ ಆ ಅದನ ಆತದ ಒಯ್ಗ ಒಂದ್ ಐದ್ರ ತಿಂಗಳು ಇರಾಕಂತಂದಿವಿ ಇದೊಂದ್ ಮಳೆ ಯವ್ಕಡೆ ಹೋಯ್ತಿ... ಏನ್ ಎಲ್ಲಿ ಕಳಸ್ತದನ್ ಗೊತ್ತಿಲ್ಲ ಹ್ಮ್
ಮತ್ತ್ ಅಂದ್ರ ಎಲ್ಗಾರ ಹೋದ್ರ ಬಂದ್ರ?
ಹ್ಮ್ ಹು ಅದಕ್ಕಂತಲ ಇರೋಲಕ್ಕ ಕೆಡಲ್ ಅಂದ್ರ ಅಕಡೆ ತಿಂದ ಕಡೆಕೆ ಹೆಂಗಾನ ಆಯ್ತದ
ಹ್ಮ್
ಉಡ್ಡ್ ಕುಂತಾನವ ಹೋತೀನಿ ಹೋತೀನಿ ಅಂತಾನ.
ಹ್ಮ್
ನಾವ್ ಇಟ್ಟನ್ ಕುತ್ತೀವಿ
ಯಾಕ್ ಲಕ್ತೋ ಎರಲ್ ಲಕ್ಕ
ಹ್ಮ್ ಓದರ್ದ್ರೀ ಎ ಹೂನ್ಯ ಮಕೊಂಡಿವ ಮಳಿ ಮೇಲ್ ಮಕ್ಕೊಂಡಿವಿ.
ಅದಕ್ಕ ಹೊ ಇದು ಅದಾರಗತಿ ಆತವಾ.
ಇಲ್ಲ ಕಟ್ ಕಟ್ ಕೇಳದಲ್ಲಲ್ಲಾ ಚೊಲೋತ್ಗ್ ಕೇಳ್ತದ.
ಇಲ್ಲ ನೀನು ದನಿ ಬೇರೆ ಬರ್ತದ ಹ್ಮ್. ರೂಪಾಯ ಏನು ಮುಖಾಂದಾಳೇನು ರೂಪಾ?
ಹ್ಮ ಇಲ್ಲಿ ಆದಳಾ ಮಾಳೆ ಮಗ.
ನಮ್ ಹುಡ್ಗಗ ಹೊಟ್ತುಂಬಾ ಊಟ ಹಾಕು ಮತ್ ಗಂಡ್ ಲೇಟಾಗಿ ಬರ್ತಾನ. ಹ್ಮ್ ಹೆಂಗ್ ಗಂಡ ಅಂದ್ರ ಹಿಂಗ ಬಸವಮ್ಮನ ಗಂಡ ಅಂದ್ರ
ಹೊಸ ಹ್ಮ ಏನ್ ಮಾಡ್ತಾನ ಅವ್ನು ಒಳ್ಳೆಟ ಎಜುಕೇಶನ್?
ಹಾ ನೋಡು ಮತ್ತ.
ಹ್ಮ್
ಬ್ಯಾ ಹೊಟ್ತುಂಬಾ ಊಟ ಚಲೋ ಚಲೋ ಅದ್ ಮಾಡಬುಟ್
ಚಲೋ ಚಲೋದ್ ಉನಸಿದ್ರೆ ಬ್ಯಾರೆ ಇರ್ತಾನೇನೋ ಮಗ
ಹ್ಮ ಮತ್ತ.
ಎಂತದಾನ ಉಣ್ಣದ್ರುನು ಹೆಂಗ ಇರಂಗ ಇರು ತಾರೋ ಸುಮ್ನೆ ಅವೆಲ್ಲ. ಯಾಕ?
ಬಿಸಿ ಬಿಸಿದ ಬಿಸಿ ಬಿಸಿದ್ ಮಾಡ್ಯಾಕ್ ನಮ್ಗ್.
ಹ್ಮ್ ಏನ್ ನಮ್ಗೆನ್ ನೀರ್ ಪರ್ ಕೊಡ್ತಾನೇನವ ನಾಳೆ
ಹ್ಮ ಮತ್ತ ನಾಳೆ ಒಡ್ಯಾಡಿ ನೀರ್ ಕೊಡ್ತನೇನಾ?
ನಾಳೆ ನಿಮಗ ನಿಮಗು ಬರ್ತಾರ ನಿಮ್ ಹೊತ್ತೆ ಅಮ್ವ್ರಗೆ. ಕೊಡ್ತಾರ ನಮಗ ಏನ್ ನಮ್ಮಮ್ಮಕ್ಳು ಬಂದಾರ ನಮಗ ಗವ್ವ ಸುಮನೆ ಕಾಲೇಜ ಕಿಂದ ಹೋಗೋವರು ಕಾಲೆ ಉಂಡು ಹೋಗಾರ ನೋಡು
ಏನ್ ಉಂಡೋಗರಲ್ಲ ಪಿಂಡೋಗರ್ಲ್ಲಾ ನಿನ್ಗ್ ಒಂದ್ ಯತ್ ಒಂದಚೆ ನೀರ್ ಕೊಟ್ರ ಮತ್ ನಿಂದಿ ನಿಂದಾ ಇದ ಆತಾದ
ಇ ಕೊಡ್ತಾನೆ ಮೇಲ್ ಕುಂತ್ಕಂದ್ ಚೂಚೂ ಅಂತಾನ ಒಳಗ ಕೆಲಾಗ ಇದುರ್ ಚಿ ಚಂತರ ಅಂತಲ್ಲ ಹಂಗತ್ತದ ಹ್ಮ್ ನೇಟ್ ಕಡ್ಲೆ ಏನ ಅದನ್ನವ್ವ
ಹ್ಮ್
ಅ ಸುಮ್ ನಡ್ಕಂತ ಬರ ನಡಿ ಅಚ್ಚಿಂಂತಿದ್ ನೋದ ನಮ್ಮ ಅಮ್ಮ ಮುತ್ತೇ ಕರಿತನಂತ ಅಂತ ನಮ್ಮ್ ಮುತ್ಯಾ
ಅನ್ನಂಗ ಅವರು ನಮ್ಮ ಮೂಡ್ರ ಅನ್ನಂಗ
ಯಕ ನಂಗ ಅವು ಅಂತಾರ
ನನಂಗ ಯವ್ವ ನಮ್ಮ ಮಾಮ್ಮ ಬಂದನ ಅಂತಾರ
ಯಾ ಈಗನ ತಿರಬೇರ್ಕ ಯಾವ್ವ ಅಲೇರ ನಾಮ್ ಮುತ್ಯಾ ಮತ್ತೆ ನಮ್ಮಮ್ಮ ಮ ಬಗ ನೀನ್ ಅಲ್ಲ ಅಂತಅತಾರ ಅವ್ರೇನ್
ಈಗ ಎಲ್ಲಾ ಅಂತಾರ
ಹ್ಮ್
ಎಲ್ಲಾ ನಮ್ಮ್ ಬಂದ್ ಮಾಕ್ ಬಂದ ಅಂದ ಇ ನಮ್ಮ್ ಮಾಮ್ಮ ಬಂದವ ನಮ್ಮ್ ಅಮ್ಮ ಬಂದವ ಅಂತಾರ
ಸರ ಮಗ ಹೋಗಿ ಅಲ್ಲಿ ಕುಂತಂದ ಒಮ್ಮೇನಬನ ನೋಡ್ ಮಾತಾಡ ಸಾಕ ಸರಿತಿಗೊರವ್ವ ಮತ್ತತಪ್ಸತಿನರಿ ಯೌವ
ಹಾ
ಹ ಹಚ್ಚ ಅನ ಪರ್ಭುಗ ಎಸ್ ಮೂವೀ ನಡದಿನಕ್ಕ